ನಮಸ್ತೆ ಹಲೋ ಕೇಳಸ್ತಿದೇ ಕೇಳಿಸ್ತಿದೆ ಸರ್
ಹಾ ಹಾ ಕೇಳಿಸ್ತಿದ್ದೆ ಹೇಳಿ ಮೇಡಮ್ ಹಲೋ ಕೇಳಿಸತಿದೆ ಹಲೋ ಕೇಳಿ ಹಾ ಕೇಳಿಸ್ತಿದೆ ಹೇಳಿ ಮೇಡಮ್
ಹಾ ಸರ್ ಊಟ ಆಯ್ತಾ ಸರ್
ಇನ್ನ ಇಲ್ಲ ಮೇಡಮ್ ಇನ್ನ ಮಾಡ್ಬೇಕು ನಿಮ್ದು
ಏನ್ ಮಾಡ್ತಾ ಇದ್ರಿ ಮೇಡಮ್
ಏನು ಮಾಡ್ತಿಲ್ಲ ಸರ್ ಅದೇ ಏನ್ ಅಡ್ಗೆ ಮಾಡ್ಲಿ ಅಂತ ನೋಡ್ತಾ ಇದೀನಿ
ಹಾ ನಿಮ್ಗ ಅಡಿಗೆ ಎಲ್ಲ ಮಾಡಕ್ ಬರುತ್ತಾ ಮೇಡಮ್
ಹಾ ಸರ್ ಬರುತ್ತೆ
ಏನೇನ್ ಮಾಡ್ತೀರಾ ಮೇಡಮ್
ಎಲ್ಲಾ ತರಾನೂ ಮಾಡ್ತೀನಿ ಸರ್
ಅದೇ ಯಾವ ತರ ನಿಮ್ಗೆ ಏನಾರು ಸ್ಪೆಷಲ್ ಆಗ ಏನಾದ್ರು ಬರುತ್ತಾ
ಇಲ್ಲ ಸರ್ ಸ್ಪೆಷಲ್ ಅಂತ ಏನಿಲ್ಲ ಮಾಮೂಲಿ ಎಲ್ಲಾ ಹೇಗ್ ಮಾಡ್ತಾರೋ ಹಾಗೆ ಮಾಡ್ತೇನಿ ಸರ್ ಅದ್ರಲ್ಲಿ ಸ್ಪೆಷಲ್ಲೂ ಆತರ ಏನಿಲ್ಲ ಸರ್ ಮಾಮೂಲಿ ಅಡ್ಗೆನೆ
ಎಲ್ಲಾ ಊಟ ಮಾಡ್ತಾರ ಮೇಡಮ್ ನೀವು ಮಾಡಿರೋ ಅಡ್ಗೇನಾ
ಹಾ ಸರ್ ಊಟ ಮಾಡ್ತೀವಿ ಸರ್
ಹೌದಾ ಮೇಡಮ್ ಮತ್ತೆ ಏನ್ ಸಮಾಚಾರ ಮೇಡಮ್
ಏನ ಇಲ್ಲ ಸರ್ ನೀವೇ ಹೇಳ್ಬೇಕು
ಏನಿಲ್ಲ ಮೇಡಮ್ ಏನ್ ಮಾಡಿದ್ರಿ ಮೇಡಮ್ ಬೆಳಗ್ಗಿಂದ
ಏನು ಮಾಡಿಲ್ಲ ಸರ್ ಜಸ್ಟ್ ಮಾಮೂಲಿ ಯೋಗ ಡೇದೆಲ್ಲಾ ಪ್ರಿಪ್ರೇಷನ್ಸ್ ಇತ್ತು ಸೊ ಅದನ್ ಸ್ವಲ್ಪ ಎಲ್ಲಾ ನೋಡ್ಕೊಂಡ್ವಿ ಮನೇಲ್ ಮಾಮೂಲಿ ಇರುತ್ತಲ್ಲ ಸರ್ ಮನೆ ಕೆಲ್ಸ ಅಡ್ಗೆ ಮಾಡೋದು ಊಟ ಮಾಡೋದು ಅಷ್ಟೇ ಸರ್
ಹೌದೌದು ಮೇಡಮ್
ನೀವ್ ಸರ್ ನೀವೇನ್ ಮಾಡಿದ್ರಿ.
ಏನಿಲ್ಲ ಮೇಡಮ್ ಸ್ವಲ್ಪ ಬೆಳಿಗ್ಗೆ ಕೆಲಸ ಇತ್ತು ಮುಗಿಸ್ಕೋಬಂದ ಆದ್ಮೇಲೆ ತಿರುಗ ಕರೆಂಟ್ ಬಿಲ್ ಆಫೀಸ್. ಹೋಗಿದ್ವಿ ಅಲ್ಲ ಒಂದ್ ಸ್ವಲ್ಪ ದೊಡ್ಡ ಸಮಸ್ಯೆ ಆಯ್ತು ಮೇಡಮ್. ಅಲ್ಲೇ ಅದೇನೋ ಫಸ್ಟ್ ಬಿಲ್ ಕಟ್. ಪೇ ಮಾಡಕ್ ಹೋದಾಗ ಏನೋ ಡೆಪಾಸಿಟ್. ಏನೋ ಕಟ್ಬೇಬೇಕ ಅಂತ ಅಂದ್ರು. ಅಲ್ಲೇ ಹಡ್ನೇಟು. ಆಪೋಸಿಟಿವ್ ಅಂತ. ಅಲ್ಲಿ ಕೇಳಿದ್ರೆ. ಹೋಗಿ ಅದ ಒಳಗಡೆ ವಿಚಾರಸ್ರಿ ಅಂತ ಏನಂದ್ರ ಅವ್ರು ಕೇಳಿದ ಆದ್ಮೇಲೆ ಅದೆನೋ ನಾವ ಎಷ್ಟ ಯನಿಟ್ ಯಸ್ ಮಾಡ್ತೀವಿ ಅಂಬ ಅದ್ರ ಮೇಲೆೇನ ಇರುತ್ತಂತೆ ಮೇಡಮ್ ಅದು. ಎಷ್ಟು ನಾವು ಕರೆಂಟ್ ಬಿಲ್ ಇವಾಗ. ಜಾಸ್ತಿ ನಾವ್ ಯೂಸ್ ಮಾಡಿದ ಅಂದ್ರೆ ಜಾಸ್ತಿ. ಅಮೌಂಟ್ನ ಬರುತ್ತಂತೆ ಅದು. ನಾವು. ಇವಾಗ ಏನಾರ ಕಡಿಮೆ ಯೂಸ್ ಮಾಡಿದ್ರೆ ಕಡಿಮೆ ಇರುತ್ತೆ ಅದಕ್ಕೆ ಅಲ್ಲೊಂದ್ ಸ್ವಲ್ಪ ವಿಚಾರಿಸಿದಾದ್ಮೇಲೆ ಇವಾಗ ನಾವು ಈ ತಿಂಗಳು ಈ ವರ್ಷದಲ್ಲಿ ಕಟ್ಟಿದೀವಿ ಅಂದ್ರೆ ಮುಂದಿನ ವರ್ಷ ಅದೇ ಡೇಟಿಗೆ ಕಟ್ಬೇಕಂತೆ ಮತ್ತೆ
ಹಾ ಸರ್
ಅದು ಈ ವರ್ಷ ಏನಾರ ಕಾಲ್ ಮಾಡದ್ರ ಅಂದ್ರೆ ಇವ ಈ ವರ್ಷ ಕಟ್ರಿ ಅಂತ ಹೇಳಿದ್ರ ಅಂದ್ಮೇಲೆ ಮುಂದ ವರ್ಷ ಅದೇ ಕಟ್ರಿ ಅಂತಾನೇ ಹೇಳ್ತಾರಲ್ಲ ಗೊತ್ತಿಲ್ಲಂತೆ ಅಂದ್ರೆ ಕೆಲವು ವರ್ಷ ಅದ ಡಿಪೆಂಡ್ ಅಂತೆ ಅವ್ರ ಏನೇನೋ ಕೆಲವರು ಇದಿರು ಅದ್ರ ಮೇಲೆಲ್ಲಾ ಕಟ್ರಿ ಅಂತ ಹೇಳ್ತಾರಂತೆ ತಿರ್ಗ ಅದಕ್ಕೆ ಬೇರೆ ನನ್ ಕರೆಂಟ್ ಬಿಲೆ ಅಮೌಂಟ್ ಬೇರೆ ತಗೊಂಡು ಹೋಗಿರ್ಲಿಲ್ಲ ತಿರ್ಗಾ ಮನೆಗ್ ಬೇರೆ ಬಂದು ಅಲ್ಲಿ ಸ್ವಲ್ಪ ಅಮೌಂಟ್ ಇದ್ನೆಲ್ಲಾ ತಗೊಂಡು ತಿರ್ಗಾ ಅಲ್ಲಿ ಹೋಗಿ ಅಲ್ಲೊದ್ಮೇಲೆ ತಿರ್ಗ ಮತ್ತೆ ಇನೊಂದು ಹೇಳಿದ್ರು ಮೇಡಂ ಅಪ್ಲಿಕೇಶನ್ ಎಲ್ಲಾ ಫೀಲ್ ಮಾಡ್ಬೇಕಂತೆ ಅಂತೇನೆ ಹೇಳಿದ್ರು ಅಲ್ಲಿಗೆ ಹೋಗಿ ತಿರ್ಗಾ ಅಲ್ಲಿನ ಡಾ ಬೇಕಾಗಿತ ನಾವು ಸ್ ಬೇ ತಾೋಗ ಇರಲಿಲ್ಲ ಅದಕ್ಕೆ ತಿರ್ಗಾ ವಾ ವಾಪಾಸ್ ಮನೆಗೆ ಬಂದು ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಮತ್ತೆ ಅದೇನೋ ಮನೆ ಖಾತೆ ಸಂಖ್ಯೆ ಅದೆಲ್ಲ ಏನೇನೋ ಇತ್ತು ಮೇಡಮ್ ಇಲ್ಲಿ ಅದ್ನೆಲ್ಲ ತಗೊಂಡ್ ಹೋಗ್ಬೇಕಗಿತ್ತು ಅದನ್ನೆಲ್ಲಾ ಮತ್ತೆ ತಗೊಂಡು ತಿರ್ಗಿ ಅಲ್ಲಿ ಆಫೀಸ್ ಹತ್ರ ಹೋಗಿ ಅಲ್ಲೆಲ್ಲಾ ಫಿಲ್ಅಪ್ ಮಾಡಸಿ ಅದನ್ನೆಲ್ಲಾ ಫೀಲ್ಅಪ್ ಮಾಡ್ಸಿದ್ಮೇಲೆ ಮತ್ತೆ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತ ಮೇಡಮ್ ಅದನ್ನ ಅಪ್ಲಿಕೇಶನ್ ತಗೊಂಡಾದ್ಮೇಲೆ ಕಂಪ್ಯೂಟರ್ ಅದು ಅಪ್ರೂವ್ ಆಗ್ಬೇಕು ಅದು ಅಪ್ರೂವ್ ಆದ್ಮೇಲೆ ತಿರುಗಿ ಇಲ್ಲಿ ಕೌಂಟ್ರ ಹತ್ರ ಬಂದು ಅದನ್ನ ಎಷ್ಟು ಎಂಟನೂರ ಎಪ್ಪತ್ ರೂಪಾಯಿನ ಬಂದಿತ್ತು ಮೇಡಮ್ ಅದು ಅದನ್ನ ಬೇರೆ ಕಟ್ಟಿ ತಿರ್ಗ ಅದನ್ ಕಟ್ಟ ಇದ್ಮೇಲೆ ಅದು ಸಪರೇಟ್ ಆಗ ಬಿಲ್ ಜನರೇಟ್ ಆಗ್ಲಿಲ್ಲ ಅದನ್ನೇ ಸಪರೇಟ್ ಆಗ ಬಿಲ್ ಜನ್ರೇಟ್ ಮಾಡಿಸಬೇಕಂತ ಅದನ್ನು ಜನರೇಟ್ ಮಾಡಸಿದಾದ್ಮೇಲೆ ತಿರ್ಗ ಕರೆಂಟ್ ಬಿಲ್ ಏನಿತ್ತು ಅದನ್ನು ಬಿಲ್ ಕಟ್ಟಿ ಎರಡು ಫಸ್ಟ್ ಒಂದ್ರಲ್ಲೇ ಬಂದ್ಬಿಡ್ದೆ ಎರಡನ್ನು ಅದಕ್ಕಂತಾನೇ ತಿರ್ಗಿ ಸಪ್ರೇಟಾಗಿ ಬಿಲ್ ಮಾಡಿಸ್ಬೇಕಂತ ಸಪ್ರೇಟ್ ಬಿಲ್ ಮಾಡಿಸಿ ಅದನ್ನೇ ಭಾಳ ಪ್ರೋಸೆಸ್ ಆಗ್ಬಿಡ್ತು ಮೇಡಮ್ ಇವತ್ತು
ಸರ್ ಈ ಗೌರ್ಮೆಂಟ್ ಕೆಲ್ಸ ಮತ್ತೆ ಕರೆಂಟಿಂಗ್ ಕೆಲಸಗಳು ಅಂದ್ರೆ ಹಂಗೆ ಬಹಳ ಲೇಟ್ ಆಗುತ್ತೆ ಅದ್ರಲ್ಲೂ ನೀವು ಅಷ್ಟ ಹಾ ಹೇಳಿ ಸರ್
ಹೇಳಿ ಹೇಳಿ ಹೇಳಿ ಮೇಡಮ್ ನೀವು
ಹ ಆದ್ರೆ ನೀವು ಒಂದೇ ದಿನಕ್ಕೆ ಮಾಡ್ಸಿದೀರಲ್ಲ ಸರ್ ಬಾಳ. ವೇಡ್ ಸಲ್
ಆದ್ರೆ ಗ್ರೇಟ್ ಏನಿಲ್ಲ ಮೇಡಮ್ ಮಾಡ್ಲೇಬೇಕು ತಿರ್ಗಾ ಟೈಮ್ ಸಿಗೋದಿಲ್ಲ ಮೇಡಮ್. ಹೋಗ್ಬೇಕಲ್ಲ ಮೇಡಮ್ ಮತ್ತೆ ತಿರ್ಗಾ ನಮಗೆ ಎಲ್ಲ ಇದಿರದಿಲ್ಲ ಹೋಗಿ. ಮಾಡ್ಬೇಕ. ಅಲ್ಲ ಮೇಡಮ್ ಒಂದ್ಸತಿ ಹಿಡ್ಕಂಡ್ಮೇಲೆ ಮಾಡ್ಲೇ ಬೇಕಲ್ಲ. ಅದೇ ಮೇಡಮ್ ಒಂದ್ಸಲ ಹಿಡ್ಕೊಂಡ್ ಮೇಲೆ ಮಾಡ್ಲೇಬೇಕಲ್ಲ ಮೇಡಮ್ ಹೌದೌದು ಮೇಡಮ್ ಮತ್ತೆ ಮಾಡಿದವರ್ಗೂ ಖುಷಿ ಇರೋದಿಲ್ಲ. ಅವ್ರಿಗೂ ಇದನ್ನುಕ್ಕೂ ಖುಷಿ ಇರೋದಿಲ್ಲ ಮೇಡಮ್.
ಎಲ್ಲಾ ಕೆಲ್ಸದಲ್ಲೂ ನೀವ್ ಹೀಗೇನ ಸರ್ ಎಲ್ಲಾ ಕೆಲ್ಸ
ಹೌದೌದು ಮೇಡಮ್ ನಾವೆಲ್ಲಾ ಹೇಳ. ಎಲ್ಲ ನಾವ ಹಿಳ್ಕೊಂಡ್ಮೇಲೆ ಮಾಡೇ ಮಾಡ್ತೀವಿ. ಮೇಡಮ್ ಅದಂತೂ ನಾವು ಅರ್ಧಕ್ಕೆಲ್ಲ ಎಂದೂ ಬಿಡೋದಿಲ್ಲ.
ಹಾ ಸರ್ ಮತ್ತು ಕಾರ್ಯಶೀಲತೆ ತುಂಬಾ ಇಷ್ಟ. ಥ್ಯಾಂಕ್ಯೂ ಸರ್.
ಅದೇ ಎಲ್ಲರಿಗು ಇಷ್ಟ ಆಗುತ್ತೆ ಮೇಡಮ್ ನನ್ನಲ್ಲಿ ಅದು ಚೆನ್ನಾಗಿದೆ ಅಂತಾನೇ ನಮ್ ಫ್ರೆಂಡ್ ಒಬ್ರು ಇದ್ದಾರೆ ಮೇಡಮ್ ಯಾವಾಗ್ಲೂ ಹೇಳ್ತಿರ್ತಾರೆ ಮೇಡಮ್ ಅದನ್ನ. ನಾವೆಲ್ಲ ಚೆನ್ನಾಗಿ ಮಾಡ್ತಿ ಅಂತ ಯಾವಾಗಲೂ ಹೇಳತಿರ್ತಾರೆ ಮೇಡಮ್. ನಾವೆಲ್ಲ ಚೆನ್ನಾಗಿ ಮಾಡ್ತೀವ ಅಂತ ಹೇಳ್ತಿರ್ತಾರೆ ಮೇಡಮ್ ಯಾವಾಗ್ಲೂ ಅವ್ರು.
ಹಾ ಸರ್ ನಿಜ ಸರ್ ಹಂಗೆ. ಸರಿ ನಿಮ್ ಫ್ರ್ಡ್ ನಿಮ್ ಫ್ರೆಂಡಗ್ ಬಾಳ ಚೆನ್ನಾಗಿ ಹೈ. ನಂಗ್ರ ನಿಮ್. ಫ್ರೆಂಡ್ ನಿಮ್ ಬಗ್ಗೆ ಬಾಳ ತಿಳ್ಕೊಂಡಿದಿದ್ದಾರೆ ಸರ್ ಹಾ ಹೇಳಿ ಸರ್ ಹೇಳಿ ಸರ್ ಕೇಲ್ಸ್.
ಮೇಡಮ್ ನೆಟ್ವರ್ಕ್ ವಾಯ್ಸ್ ಬ್ರೇಕ್ ಆಗ್ತಿದೆ ಮೇಡಮ್. ಹಲೋ ಸ್ವಲ್ಪ ಬ್ರೇಕ್ ಆಗ್ತಿದೆ ಮೇಡಮ್ ನಿಮ ವಾಯ್ಸ. ಈಗ್ಲೂ ಸ್ವಲ್ಪ ಬ್ರೇಕ್ ಆಗ್ತಿದೆ ಮೇಡಮ್.
ಇವಾಗ ಸರ್.
ಹಾ ಈ ಈಗ ಕೇಳಿಸ್ತಿದ್ದೆ ಹೇಳಿ. ಹಾ ಕೇಳ್ಸ್ತಿದ್ದ ಹೇಳಿ ಮೇಡಮ್.
ನೀವೆ ಹೇಳಿ ಸರ್.
ಹೌದ ಮೇಡಮ್ ಎಲ್ಲ ತಿಳ್ಕ ತಿಳ್ಕೊಂಡಿದ್ದಾರೆ ಮೇಡ ತಿಳ್ಕೊಂಡಿದ್ದಾರೆ ಮೇಡಮ್.
ಹಾ ಸರ್
ನಮ್ದಾಲಿ ಇಲ್ಲಿಗೆ ಒಂದು ಇಲಿಗೆ ನಾಲ್ಕಕ್ ವರ್ಷದ ಫ್ರಂಡ್ಶಿಪ್ ಮೇಡಮ್ ಅತಕೆ ಚೆನ್ನಾಗ್ ತಿಳ್ಕೊಂಡಿದ್ದಾರೆ ಮೇಡಮ್.
ಹೌದು ಸರ್.
ಅವರು ಬಾಳ ಇಷ್ಟ ಮೇಡಮ್ ನನ್ ಮಾಡೋ ಅವುರು ಬಳ್ ಇಷ್ಟ ಮೇಡಂ ನಾನು ಮಾಡೋ ಕೆಲ್ಸಗಳಂದ್ರೆ ಅವ್ರಿಗೆ ಬಾಳ ಇಷ್ಟ ಮೇಡಮ್ ಯಾವಾಗ್ಲೂ ನನ್ ಬಗ್ಗೆ ಹೊಳ್ತಾನೇ ಇರ್ತಾರೆ ಮೇಡಮ್ ಅವ್ರು.
ಹಾ ಸರ್.
ಅವ್ರು ನನ್ ಮೇಲೆ ಎಷ್ಟ ಇಟ್ಟಿದ್ದಾರೆ ಅಂದ್ರೆ ಒಂದು ದಿನನೂ ಅವರು ನನ್ನ ಏನು ಈ ಕೆಲಸ ಅದ ಮಾಡ್ಲಿ ಇದ್ ಮಾಡ್ಲಿ ಅಂತ್ ನನ್ ಬೈಯದೇ ಇಲ್ಲ ಮೇಡಮ್ ಈಸ್ಟ್ ದಿಂದಾಗ್ ಅವ್ರು ಒಂದ ದಿನನು ನನ್ ಬಯಿದೇ ಇಲ್ಲ.
ಮೇ ಬಿ ನೀವ್ ಅವ್ರಂದ ಬೈತೀರಾ ಅನ್ಸುತ್ತೆ ಸರ್ ಸೊ ಅವ್ರ ನಿಮ್ಮನ್ನ ಬೈದಿರಲ್ಲ.
ಹೌದ ಮೇಡಮ್ ನಾವ್ ಅವ್ರನ್ನ ಯಾವಾಗ್ಲೂ ಬೈತ್. ಯಾರ ಅವ್ರ ನನ್ ಮೇಲೆ ಅವ್ರಗ ಅಷ್ಟು ಪ್ರೀತಿ ಮೇಡಮ್ ಅದಕ್ಕೆ ಅವ್ರು ಒಂದ್ ದಿನನು ನನ್ನ. ಏ ಅಂತ ಹಿಂಗ್ ಒಂದ್ ಏಕ ವಚನದಲ್ಲೇ ಬೈದ್. ದಿಲ್ಲ ಮೇಡಂ ಅವ್ರು. ಅವ್ರ ಮನ್ಸ ಎಷ್ಟು ಒಳ್ಳೇದಂದ್ರೆ. ಅವರ್ ಏನ್. ಹೌದು ಮೇಡಮ್ ಹಂತ್ ಫ್ರೆಂಡ್ಶಿಪ್ ಪಡಿಯೋಕ್ಕೆ ಪುಣ್ಯ ಮಾಡಿದ್ದೀನಿ ಮೇಡಮ್ ನಾನು ಪುಣ್ಯ ಮಾಡಿದ್ದೀನಿ.
ಹಾ ಗ್ರೇಟ್ ಸರ್
ಹ್ಮ್. ಇನ್ ಮುಂದೆ ಸಿಗ್ತಾರಿಲ್ಲ ಗೊತ್.
ಹ ಹಾಗೇನಿಲ್ಲ ಸರ್ ಭೂ ಹಾಗೇನಿಲ್ಲ ಸರ್ ಪ್ರಪಂಚ ತುಂಬಾ ವಿಶಾಲವಾಗಿದೆ ಸಿ. ಗ್ತಾರೆ ಸರ್ ಹುಡುಕ್ಬೇಕಷ್ಟೇ ನೀವು.
ಇಲ್ಲ ಮೇಡಮ್ ಸೊ ನನಗ ಮತ್ತೆ ಹುಡುಕೋ ಅಷ್ಟು ಶಕ್ತಿ ಇಲ್ಲ ಮೇಡಮ್. ಹುಡ್ಕಿ ಇದ್ರನೆ ಸಾಕ್ ಮೇಡಮ್ ಆ ಪ್ರಪಂಚ ಅವ್ರೇ. ಪ್ರಪಂಚ ಆಗಿದ್ದಾರೆ ಮೇಡಮ್ ಇನ್ನೇನ್ ಪ್ರಪಂಚದಲ್ಲಿ ಹುಡ್ಕಾನ ಮೇಡಮ್ ನಾನು.
ಹೌದಾ ಸರ್.
ಹೌದೌದು ಮೇಡಮ್.
ಹಾ ಸರ್.
ಪ್ರಪಂಚ ಇರೋರ್ನೆ ಎಲ್ಲಾರನ್ ಹುಡಕಂತ ಹೋದ್ರೆ ಇರರ್ನ ಯಾಕ ಕಳ್ಕಣ ಮೇಡಮ್?
ಹಾ ಸರ್
ಇರೋ ನಿದ್ದಂ ನೋಡ್ಕೊಂಡ ಸಾಕಲ್ಲ ಮೇಡಮ್ ಇರೋ ಬರೋರ್ನೆಲ್ಲ ಯಾಕೆ ನೋಡ್ಕೊನ ಮೇಡಮ್ ನಾನು.
ಹಾ ನೀಜ ಸರ್
ಮತ್ತೆ ನಿಮ್ಗೆ ಯಾರಾರು ಇದಾರ? ಮೇಡಮ ಬೆಸ್ಟ್.
ಆತರ ಏನು ಇಲ್ಲ ಸರ್ ನಾನೇ. ಸುಮ್ನೆ ಯಾರಿಗೂ ಅಡ್ಜಸ್ಟ್ ಆಗಲ್ಲ ಸರ್ ನಾನು.
ಹೌದೌದ್ ಬಿಡಿ ಮೇಡಮ್. ನಿಮ್ ಮಾತ್ ಕೇಳಿದಿನಿ ಅರ್ಥ ಆಗ್ತ. ತಿದೆ ಮೇಡಮ್ ನನಗೆ.
ಹಾ ಸ ನಾನ್ ಯಾರಿ ಅಷ್ಟ ಬೇಗ್ ಅಡ್ಜಸ್ಟ್ ಆಗಲ್ ಆಂಡ್ ನಾನ ಒಂತರ ಅಯ್ ಒಂತರ ಎಕ್ಸ್ಟ್ರಾವರ್ಟ್ ಪ್ಲಸ್ ಇ
ಹಾ ಆಗ ಗೋ ಗೊತ್ತಾಗಿದೆ ಮೇಡಮ್ ಗೊತ್ತಾಗಿದೆ ನೀವ ಏನ್ ಹೇಳ್ತಾ ಇದೀರ ಅಂತ ನನಗ್ ಅರ್ಥ ಆಗ್ತಿದೆ ಮೇಡಮ್.
ಹಾ ಸರ್ ನಾನ ಒಂಥರ ಹೇಂಗೆ ಅಂದ್ರೆ ಯ ಯಾರು ಬೇಡಸ ಸುಮ್ನೆ ಆರಾಮಾಗ ನಾವ್ ನಮಗ್ ನಾವೇ ಇರ್ಬೋದಲ್ಲ ಅನ್ನೋತರ
ಹೌದ ಹೌದು ಮೇಡಮ್ ನಿಮ್ಮಂತ ಗುಣ ಕೋಟಿ ಇಲ್ಲಿ ಒಬ್ರಿ ಮೇಡಮ್ ಕೋಟಿ ಈಗೊಬ್ರು ನೀವು
ಯಾಕೆ ಸಾ
ನೀವ್ ನಿಮ್ಮಂತ ಮಾತನ್ನ ಕೇಳಕಳಕೆ ಆನಂದ ಆಗರ್ತ್ತ ಮೇಡಮ್ ಎಂತ ಮಾತ ಹೇಳಿದರಿ
ಯಾಕೆಸ
ಅದೇ ಮೇಡಮ್ ಹಿಂಗೆಲ್ಲ ನೋಡ್ರಿ ಎಲ್ಲಾರು ಅವ್ರ ಇವ್ ಅಂತ ಇದು ಮಾಡ್ತಾರೆ ನೋಡ್ರಿ ನೀವು ನಿಮ್ೇಲೆೇನೆ ಯಾವಾಗ್ಲೂ ನೀವು ಇಷ್ಟ ಪಡ್ತೀರಾ
ಹಾ ಸರ್
ನೀವು ಮನೇಲ್ಲ ಹಂಗೇನ ಮೇಡಮ್ ಎಲ್ಲಾರಾದ್ರೂ ನೀವು ಅವ್ರ ಹತ್ರನು ಹಂಗೇ
ಹಾ ಸರಿ ಮನ ರತ್ನಮ್ಮ ಏನ್ ಸರ್ ಹಲೋ
ಮನೇಲ್ಲನ ಹಾಗೆ ಹೇಳ್ತೀರಾ ಮೇಡಮಂ ನೀವು
ಹಾಗೆ ಹೇಳ್ತೀನಿ
ಹ ಹ
ಯಾಕೆ ಸರ್ ನೀವು ಬ ಹೊರಗಡೆ ಒಂಥರ ಇರ್ತೀರಾ ಮನೇಲಿ ಒಂಂತರ ಇರ್ತೀರಾ ಸರ್
ಯಾವಾಗ್ ಒಂದೇ ತರ ಇರದಕ್ಕೆ ಮೇಡಮ್ ಇಷ್ಟ ದಿನ ಚೆನಾಗ್ ಇದೀವಿ ಮೇಡಮ್
ಅ ತರ ಇರ್ತೀ ಅಂತ ಮೇ ಬಿ ನೀವು ಮನೇಲಿ ಒ
ಅಲ್ಲ ಅಲ್ಲ ಮೇಡಮ್ ನ ನಾವು ಕ ಇಲ್ಲ ಮೇಡಮ್ ನಾವು ಕೇಳಿದ್ದ ಇದು ನೀವು ಈಗ ನಾವು ಯಾರು ಬೇಡ ಅಂತಂದ್ರಲ್ಲ ಮನೇಲ್ಲ ಹಂಗೆ ನಿಮ್ಗೆ ಯಾರಿಗು ಬೇಡ ಅಂತಾನೇ ಹೇಳ್ತೀರಂತ ಕೇಳಿದೆ ಮೇಡಮ್
ಹಾ ಸರ್ ಮನೇಲ್ಲ ಸೇಮ್ ನನ್ ಯಾವ ವಿಷಯಕ್ಕೂ ತಲೆ ಕೆಡಿಸಕೊಳ್ಳಲ್ಲ ಸ
ಏನ್ ಬಿಡ್ರಿ ಮೇಡಮ್ ನೀವು ಗ್ರೇಟ್ ಮೇಡಮ್ ನೀವು. ನಿಮ್ಮಂತ ವ್ಯಕ್ತಿತ್ವ ಜೊತೆ ಮತ್ತೆ ನಿಮ್ಮ ವ್ಯಕ್ತಿಯ ಜೊತೆ ಮಾತಾಡ್ತಿದೀನಿ ಅಲ್ಲ ನನ್ನ ನನಗ್ ಬಾಳ ಖುಷಿ ಆಗ್ತಿದೆೆ ಮೇಡಮ.
ಹೌದಾ ಸರ್ ಯಾಕೋ ಜಾಸ್ತಿ ಹೊಗ್ಳತಿದ್ದೀರಾ ಅನ್ನಿಸ್ತಿದೆ ಸರ್.
ಇಲ್ಲ ಮೇಡಮ್ ಇಂತ ನಿಮ್ಮಂತ ವ್ಯಕ್ತಿ ಹತ್ರ ಮಾತಾಡಿದ ನಿಗ್ ಬಾಳ ಆನಂದ ಆಗ್ತಿದೆ ಮೇಡಮಂ. ನಿಮ್ ನಿಮ್ಮಂತರ ನೋಡಿರ್ಲಿಲ್ಲ ಮೇಡಮ್ ನಾನ್ ನಿಮ್ಮಂತರ ಎಲ್ಲ ಸಿಕ್ಕಿರ್ಲಿಲ್ಲ ಮೇಡಮ್. ನಮ್ಗೆ ಇಷ್ಟು ದಿನ
ಹಾ ಸರ್
ಬಾಳ ಜನ ಹತ್ರ ಎಲ್ಲಾ ಮಾತಾಡಿದ್ದೀನಿ ಮೇಡಮ್, ಆದ್ರೆ ನಿಮ್ಮ ವ್ಯಕ್ತಿತ್ದ ಜೊತೆ ನಾನ್ ಮಾತಾಡಿರ್ಲಿಲ್ಲ ಮೇಡಮ್ ನನಗ್ ಬಾಳ ಖುಷಿ ಆಗ್ತಿದೆ ಮೇಡಮ್ ನಿವ ಜೋಗ ನಿಮ್ಮ್ ಹತ್ರ ಮಾತಾಡಿ
ನನಗೂ ಅಷ್ಟೇ ಸರ್ ನಿಮ್ಮನ್ನ ಕರೆ ಮಾಡಿ ತುಂಬಾ ಖುಷಿ ಆಗ್ತಿದೆ ಮತ್ತೆ ನೀವು ಹೊೋಗ್ಲಿಿಕೆಗೆಲ್ಲ ನನ್ನ ಪಾತ್ರ ಅಲ್ಲ ಅನ್ನಸ್ತಿದೆ, ನಿವೇಸ್ ನನ್ನ ಹೊದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್ ನಿಮಗೆ
ಇಲ್ಲ ಹೌದು ಮೇಡಮ್ ನಮಗಂತೂ ಬಾಳ ಬಾಳ ಆನಂದ ಆಯ್ತು ಮೇಡಮ್ ನಿಮ್ಮ್ ಹತ್ರ ಮಾತಾಡಿ ಮತ್ತೆ ನೀವ ಹಾಗೆ ಕರೆ ಮಾಡ್ತೀರಿ ಮೇಡಮ್ ನಿಮ್ಮ ಹತ್ರ ಮಾತಾಡಿದಾಗಲ್ಲ ನಮಗ್ ಬಾಳ ಖುಷಿ ಆಗ್ತಾ ಇರತ್ತೆ. ನಿಮ್ಮ್ ಹತ್ರ ಮಾತಾಡ್ತಿದ್ರೆ ಮಾತಾಡದೇ ಗೊತ್ತು. ಆಗಿಲ್ಲೇಡಮ್ ನಮಗೆ
ಹೌದ ಸರ್ ತಯ್ತು
ತ್ಯಾಂಕ್ ಯು ಮೇಡಮ್ ಥಾಂಕ್ ಯು ಮೇಡಮ್. ಡಮ್ ಕರೆ ಮಾಡಿದ್ವಿ ಧನ್ಯವಾದಗಳು ಮೇಡಮ್.
ಹಾ ಸರಿ ಸರ್.